ಹಲೋ ಹಲ
ಹಲೋ ಯಾವತಮ್ಮ ಯಾರ ಇ ಮತ್ತೆ ಮಾಡತಮ್ಮ
ರ ತಳ ಸುಮ್ಮ ಒಳ ಬಗಾ ನೀವು ಹ್ಮ ಆ
ಮಾತಾಡುವ ಅಲೋ ಮತ್ತೆ ಮಾಡಕ್ ನಾವೇಏನಂತಮ್ಮ ಇಲ್ಲೇ ಹೊರಗಡೆ ಇದ್ದೆ ಹಂಗೆ
ಹೌದ ಒಲ ಕಹಲ
ಏನ್ ಮಾಡ ಹೊಲ್ಕ್ ಅದಕ್ ಹಯ್ಬಂದಿತ್ತಮ್ಮ ನೀನ
ನಾನೇ ಕೊಂರ
ಅದ ಏನ್ ಬಿತ್ತರ ನಾವ್ ಅಂತ ತೊಗ್ರ ಬಿತ್ತತಿ ನೀವು
ನಾವು ಹಷ್ಟಂಗತ್ತು
ಹತ್ತೆ ಶಂಗಾ ನಿಮ್ ಕಡೆ ನಿಮ್ ಕಡೆ ಏನೇ ಬಾಳ ಸಂಘ ಸಂಘಾ ಸಜಿ ಅಚ್ಚಿ ಪುತ್ರರ ಹಳ್ತಾಮ
ಹಾ ಈ ಕಡೆ ಬಾಳ ಅಂದ್ರ ಅವ ನಿವ್ಗ ನಿಮ್ ಕ
ಹ್ಮ ನಮ್ ಕಡೆನ ನಮ್ ಕಡೆನ ಹಂಗೆ ತಮ್ಮ ಇರಿಗೆ ಬಸ್ ಬಸ್ ಪ್ರಾಬ್ಲಮ್ ಅದಕ್ಕ ಕಂಡಪೀಟ್ಟ ತೊಂದ್ರೆ ಇದ್ಯಪ್ಪಾ
ಎಲ್ಲಾ ಬರ್ತಾ ಐದ್ ಬಯಸ ಬರ್ತ
ಹ್ಮ ಮುಂಜೆಲ್ಲೆ ಲೇಟಾಗಿ ಬರ್ತ್ತೆ ಬಂದ್ರೆ ಬರ್ತಂತ ಇಲಿಕ್ಕ ಇಲ್ಲ ಅಂತಲ್ಲ ಹದಾ
ಹ ದ
ಹ ಅದ ಹಂಗಾದ್ರೆ ಕರೆಂಟ್ ಅ ಸರಿಯಾಗಿ ಲ್ಲಾ
ಅ ಚ ಅ ಸರಿಗದ ಅವಾಗವಾಗ ಹತ
ಹ ಬಾಳ ತೊಂದ್ರೆ ಆಗ್ಬಿಟ್ಟು ಸ್ಕೂಲ್ ಎಲ್ಲ ಬಳಕ ಆ ಅಂತಲ ಹೋದತಮ್ಮ
ಹೌದ ಹಣ ಬುಳಸ್ತಾರಂತೆ ಈಗ ಶೂಟ್ ಹದ್ನೈ ದನ ಶೂಟ್ ಕೊಡ್ತಲ್ಲ ಬುಳಸ್ತಾರಂತೆ
ಕಟ್ಸಿದ್ರೆ ಚಲಗ್ತಾ
ಅವಣ ಕೊಡ್ತಾರಂತ ನಾವ್ ಈ ಕಡೆ ಮುಡ ಹೋಗ
ಹಾ ಅಲ್ಲ ಆದ್ರೆ ಕಲ್ಸ್ತಾರ ಅಲ್ಲ ಕಲ್ಸಕದ ಇದೆ ಅಲ್ಲ ಜಾಗ
ತಮ್ಮ
ಆತಾಮ
ಹಾ ಸ್ವಲ್ಪ ನೆಟವರ್ಕ್ ಇದ್ದಲ್ಲಿ ಹೋಗಿರ್ತಮ್ಮ ಸ್ವಲ್ಪ
ಹಾ
ಹಾ ನೆಟ್ ನೆಟ್ವರ್ಕ್ ಪ್ರಾಬ್ಲ್ ಯದು ಕಂಡಪಟ್ಟಿದೆ ಅ ನಿಮ್ಮ ಕಡೆ
ಹಾ ನಮ್ ಕಡೆ ಮತ್ತೇ ನ್ ಮಾಡಕ್ ಕುಂತಾಮ
ಏನು ಹಣ
ಹಾ ನಾವ್ ಇಲ್ಲೇ ಹೊರಗಡೆದ್ ತಮ್ಮ ಲಾಟ ಕೊಡಿ ಹ ತಮ್ಮ ಅಂಜಿ ಮಾತ್ರ ಬೋಗ ಕ ಬ ಅನ್ಬಾರ್ದ ಅಲ್ಲ ಬ್ರೋ
ಅಲೋ ಬ್ರೊ
ಹ್ಮ್ ಆ ಯಕಡೆ ಆಗಸಪ ಆಕಡೆದು ನಾ ಎಲ್ಲಾ ಮಾಡಕಂಬಡ್ತವಿ ಹಂತ ಎಲ್ಲಬ್ರು ಎಲ್ಲೊ ಬ್ರೋ ಏನ್ ಮಾಡ್ತಿದರ ವಾಹ್
ಏನ್ಲ್ಲ ಬ್ರೋ. ಹೌದ ಬ್ರೊ ಇಡ್ತನ ನೆಲ್ಲಿಗಿ ಹೋಗಿದ್ರಿ ಬ್ರೊ ಇಡ್ತನ ನೆಲ್ಲಿಗಿ ಹೋಗಿದ್ರಿ ಬ್ರೊ ಹ್ಮ್
ಇಡ್ತಾನ ಬ್ರ ಕ್ರಿಕೆಟ್ ಆಡಕ್ ಕ್ರಿಕೆಟ್ ಕ್ರಿಕೆಟ್ ಆಡ್ತಿದ್ದೆ ಬ್ರ
ಹೌದ ಆಡಿದ್ರ ಅ ಬ್ರಾ ನವು ಆಡೋಕ್ ಬಂದು ರೋ ಮಾತ್ರ ತರ ಕತಷ ನಕ
ಹ ಹೌದಾ ಬ್ರೋ. ಎಲ್ಲಿಂದ ಮಾತಾಡೋದು ನೀವು.
ನಾವು ಕಾಶ್ಮೀರ ಅಂತ್ ಬ್ರೋ
ಹೌದ ಬ್ರೋನಾವ ಕಡೆ. ನಾವ್ ಈ ಕಡೆ ಬ್ರೋ. ಈ ಕಡೆ ಇದ ಈ ಕಡೆ ನಾವ್ ಯಾಚಗೇರಿಯಿಂದ ಮಾತಾಡದರು.
ಹೌದ ಬ್ರೂ
ಹೌ ಹೌದು ಬ್ರೋ ಯಾಕಿಯದಿಂದ ಮಾತಾಡದ್ ನಾವು ಹ. ಆಗಿದೆ ಬ್ರೋ ನೀವು ಬ್ರೋ.
ನಮ್ದು ನಿದಬ್ರು ನಮ್ದು ನಾಯಿದಬ್ರು.
ಏನ್ ಮಾಡಿದ್ರಿ ಬ್ರೋ. ಟ್ಟಕ್ಕೆ.
ನಾವು ದಾ ದಾಳಿ ಸಾರನ್ನ ಮಾಡಿದ್ದೇವ. ಹ.
ನಾ ಇವಾಗ ಕೆಗಟ್ಟ. ನಾವವುರ ಇದ ಚಿಕನ್ ಮಾಡಿದ್ದೇ. ಅ್ರ.
ಹೌದಬ್ರ ದಿನಾ ಚಿಕನ್ಬ್ರ.
ಹ ಬ್ರೋ ಎನಿ ಟೈಮ್ ಚಿಕನ್ ನಾವ್ ಆತರ ನಮ್ಮ್ದೇ ಇದಲ್ಲ. ಇ ಕೋಳೆ ಕಡೆ ಅದು.
ಹ ಬ್ರೊ
ಅದಕ್ಕೆ ನಾವೇ ಇದು ಮಾಡದಿದ್ರ
ನಿಮ್ಮನಾಗ
ಆ ಬ್ರ ಹ ಬ್ರೋ ಸಿಕ್ಕಾಪಟೆ ಇದ ಆ ಬ್ರ ಹಾ ನಮ್ಮನು ಇದ ಬ್ರೋ ನಮ್ಮ್ದ ಒಂದ. ನಮದು ಫಾರ್ಮ್ ಇಲ್ಲ ಕೋಳಿ ಫಾರಮು.
ಅಲ್ಲ ಬ್ರ ಎಸಿದೆ.
ಅಂದ್ರ ಕೋಳಿ ಪ್ರ ಕೋಳಿ ಪ್ರಾರಂಭ ಜಜಗ್ಗೆ ಕನ ಇದೇವ ನಮ್ಮ್ ಹತ್ರ.
ಮದ ಬ ಒಂದು ಒಂದ ಸಾವಿರ ಶಕ ಹದವ್ರ.
ಹ ಬ್ರೋ ಒಂದ್ ಇದ ಒಂದ. ಅಷ್ಟೇ ಒಂದು ನೂರು.
ಅವಾಗ.
ಬ್ರೋ.
ಕಲಂದರ
ಏ ಇಲ್ಲ ಬ್ರೋ ಬರ್ತಾರೆ ಅವಾಗವಾಗ ಸ್ಕೂಲ್ಗೆಲ್ಲಿಗ ಮಟ್ಟೆ ಕಳ್ಸ್ಬೇಕಲ್ಲಬ್ರ
ಹೌದಾ ಬ್ರೋ ಎ ಸ್ಕೂಲ್ ಹಯ್ದರ್ ಬಾ ಏಂಗಬ ಸುಮ್ಮನೆಂಚ ಸ್ಕೂಲ್ ಹೋಯ್ದರ್ ಬ
ಹಾ ಇವತ್ತು ಹೋಯ್ದ ಪ ಸಾ ಸಾಟರ್ಡೆ ಅಲ್ಲ ಇವತ್ತು ಸಟಾಡಿ ಎಲ್ಲ ಹೋಗಿದ್ದುಬ್ರು
ಹೌದಾ ಬ್ರೊ ಎಷ್ಟು ಗಂಟೆಗೆ ಬಿಟ್ರಿ ಬ್ರೋ
ಬ್ರೋ ಇವತ್ತು ಮಧ್ಯಾಹ್ನ ಹನ್ಯಡಕ್ಕೆ
ಹೌದು ಬ್ರೊ ನಮ್ಮ್ ಊರಲ್ಲಿ ಹನ್ನೊಂದ್ ಊರಿ ಪುಟ್ಟಿದ್ರು
ಹಾ ಹೌದಾ ಬ್ರೋ ಇವಾಗ ಏನ್ ಮಾಡದ್ ನೀವು ಇವಾಗ ಸ್ಕೂಲ್ ಹೋಗಲ್ವಾ
ಒ ಹೋಗ್ತಿವಿ ಬ್ರೋ ಇವತ್ತು ಸಂಡೇ ಅಲ ಬಿಟ್ಟಿವಿ ಸಾಲಿ
ಹಾ ಹೌದಲ್ಲ ಬ್ರೋ ಇವತ್ತು ನಾ ನಾಳೆ ಭಾನುವಾರ ವಿವೇಕ ದಿನ ಇದೆ
ಹ ನಾಳೆ ಇದ ನಿಮ್ಮ ಊರಾಗ ಕುದುರೇ ಬರ್ತಾವವತ್ತು ಒಯ್ದ ಕುದುರಿ ತುಂಬೇಸಂಬರಕ ಯಾವಾಗ ಹೋಗಿದ್ದಿ ಬ್ರೋ
ಹಾ ಹ ಹೋಗ ಹೋಗಿದ್ದಾರೆ ನೀವು
ನಮ್ಮ್ ಊರಲ್ಲಿ ಒಯ್ದರ್ ಒಯ್ದಾರ ಹೌ ಬರಕ ದ ನಾವು
ಹಾ ಯಾವಾಗ ಬ್ರೋ
ಹಗಳ ಬ್ರೋ ಹನ್ನೆರಡು ಹಗ ಅಕ್ಕ ಅಕ್ಕಡೆ ಓದ್ರು ಬ್ರೋ ನಾ ಇಕ್ಕಡೆ ಬಂದಿವಿ
ಹೌದ ಬ್ರೋ ಇವಾಗ ಎಲ್ಲಿರನ್ ನೀವು
ನ ಸ್ಕೂಲ್ ಸ್ಕೂಲ್ ಅಲ್ಲಿ
ಹ ಇವಾಗ ಸ್ಕೂಲ್ ಹೋಗಲ್ವಾ
ಇವಾಗ ಹೋಗಲ್ಲ ಬ್ರೋ
ಹ ಹಾಸ್ಟೆಲ್ ಇ ಹಾಸ್ಟೆಲ್ ಇರದಾ
ಎಲ್ಲ ಬ್ರೋ ಸರ್ಕಾರಿ ಸಾಲಿ ಬ್ರೋ ಇಲ್ಲಿ
ಹಾ ಹೌದಾ ಊಟ
ಊಟ ಆಕ್ತಾರೇ ಬ್ರೋ
ಹ ಎಲ್ಲಿ ಚೆನ್ನಾಗ್ ಆಗ್ತಾರ ಊಟ
ಒಂಬರು ಚೆನ್ನಾಗ್ ಆಗ್ತಾರ ಒಂದ್ ದಿವಸ ಉಪ್ಪಿಟ್ಟು ಒಂದ್ ದಿವಸ ಚಿತ್ರಾನ್ನ ಒಂದ್ ದಿವಸ ಅನ್ನ ಸಾರು ತತ್ತಿನ ಕೊಡ್ತಾರ ಅದು ಬಾಳಿಹಣ್ಣ
ಹೋಗ್ರ
ಕೆಲಸ ಕೊಡ್ತ ಹ
ಹ ಆ ನಮ್ ಸ್ಕೂಲಲ್ಲಿ ಅಷ್ಟ ಎಷ್ಟರ ದಿನ ಐದ ಗಂಟೆಗೆದ್ದ ಓದಕೊಳ್ಳದೇ ಓದ್ಕೊಳ್ಳೆ
ಹ ಹಾಸ್ಟೆಲ್ ಹಂಗಗೆರ್ತ ಬ್ರೋ
ಹಾ ಅವ್ರ ಒ ಅಟ್ಟಾನ ಸರಿಯಲ್ಲ ಬ್ರೋ
ಹೌದ ಬ್ರೋ ಅಲ್ಲಿ ಊಟ ಸರಿಯಾಗಿರ್ಲ್ಲ ಉಣಾಕೆ ಚಂದ ಚಂದ ಅಂದ ಸ್ವಲ್ಪ
ಹಾ ಹೌದುಬ್ರೋ
ಮಳೆ ಕಾಲತಾರೆ ಎಲ್ಲ
ಇವಾಗ ಏನ್ ಮಾಡದು ನೀವು
ಎಲ್ಲದ ಶ ಕುಂತಿದ್ದಿ ಹೊಲ್ಕಾಯ ಬಂದು
ಹ ಹಾ ಹೌದ ಅವ್ರ ಊಟ ಅವ್ರ
ಊಟ ಆಯ್ತ್ ಬ್ರೋ
ದ್ರಪವ
ಏನೆಲ್ಲ ಬ್ರೋ ಸುಮ್ನೆ ಕುಂತಿದೀವಿ
ಹ ಊಟ ಬ್ರೋ
ಊಟ ಊ ಆಯ್ತು ಬ್ರೋ ನಿಮ ನಿಮ್ದು ಬ್ರೋ
ನಮ್ಮಸಲ ಆಗಿದೆ ಬ್ರೋ ಸ್ಕೂಲ್ ಎಲ್ಲಿ ಅದೇ ಇವಾಗ ನಿಮ್ಮ ಇವಾಗ ಏನಂದ್ರೆ ಇವಾಗ ಈ ನೀವು ಇದು ಮಾಡ್ತೀರಲ್ಲಾ ಇವಾಗ ವಾಲಿಬಾಲ್ ಕ್ರಿಕೆಟ್ ಆಡ್ತೀರಾ
ಹ ಬಿಡ ಆಡ್ತ
ಹ ನಿಮ್ ಕಡೆ ಚಾಟ್ರ ಯಾರ ಇದ್ದಾರೆ
ನಮ ಕಡೆ ನ ಶೂರ ಆಗಂ ಕ ಬ್ರೋ
ಹಾ ಹೌದ್ರ ಈ ಕಡೆ ಆ ಕಡೆ ಮತ್ತೆ ಎದ್ರ ಟಮ್ಗೆ ಯಾರಾರೆ ್
ಆ ಕಡೆ ನಾಗರಂಜ ಅಂತ ಅನಬ ಹ
ಹೌದಬ್ಳ ಚೆನ್ನಾಗ್ ಆಡ್ತಾರೆ
ಹ್ರ ಚೆನ್ನಾಗರ್ತಾರೆ
ಹ ಶಕ್ಕಾಪಾಟ ಹೊಡ ಅಂತಲಬ್ರು ನಾ ನ್ಯೂಸ್ ಲೈ
ನಿರು ಅವರುಜ್ ಎಲ್ಲ ಮಾಡಕ ಕೊಗಂದನ
ಹಾ ಹೌದ್ ಆಗ್ದು ಇವಾಗ ನೀವು ಆಡ
ನಾವ ಅಡ್ಕ್ಕೆಪರ ಅಂ ಒಂದೊ ಒಂದುಷ ನಾವ ಅಡ್ತ ಒಂದ ಸಾವಿರ ಹೊಡ್ತ
ಹೌದಾಬ್ರು ನಾವು ನಮ್ ಕಡೆ ಆಡಿಸಸ್ತಾರೆ ನಮ್ಗೆ ಶಾಟ್
ಹ್ಮ ಹ್ಮ
ಹ ಹಬ್ರ
ನಿಮ್ಮರ ಪೇಂಟ್ ಅಂತಿದಾನ ಬ್ರ ಅವನು ಇಲ್ಲಿ ಬ್ರರು
ಅ ಅವ್ನು ಕ್ರೇಟಣಕ್ ಹೋಗಿದಾನೊಬ್ರು
ಹೌದಬ ಎಲ್ಲಿ ಬೋ
ಇಲ್ಲ ಹೊರ್ಗಡೆ ಆಚೆ ಬಂದಬರು ಟೀ ಕುಡಕಂತ ಟ ಕುಡ್ಯಾಕಂತ ಮಂಜಿದಿಬ್ರು
ಹೌದಬಾ
ಹಾ ಹೌದು ಬ್ರೋ ಇವಾಗ ಏನ್ ಮಾಡ್ತೇನೆ
ಎನ್ಲ್ಲ ಬಸು ನ ಮ
ಆಪರ
ಇ ಸುಮ್ಮನೆ ಬಂದಿದಬ್ರೋ ಇಲ್ಲಿ ಸುಮ್ಮನೆ ಇಲ್ಲಿ ಗುಮ್ಮಿ ಗುಮ ಹತ್ರರ ಬಂದೀವಿ
ಏನು ಬ್ರಾ
ಗುಮ್ಮಿ ಗುಮ್ಮಿ ಹತ್ರ ಬಂದಿದರ್ಗ
ಹೌದ ಬ ನಾವು ಹೊಲ್ಕ ಹೋಗ್ಕ್ಂತ ಮಾಡಿದೇ ಬ್ರ ಹೊಲ್ಕ
ನಾವವು ಹೋಗ ಬಂದಿವ ಬ್ರೋ ಈ ಈ ತನ ಬಂದಿವವಿ
ಇವಾಗ ಒಳಕ್ ಹೊಕ್ಕ ಹಬೇಕಂತ ನಮ್ಮ ಅಮ್ಮ ಪೈತ ಆದ್ರೆ ಮನಲಿ ಹೊಲಕ್ ಹೋಗಿ ಹೊಲಕ್ ಹೋಗಂತ ಈಗ ತಾನ ಹೊಲಕ್ ಹೊರ್ಟ್ಟೇ ನಿರು ನೀವು
ಹ ನಾವು ಡೆ ಹೋಳಿ ಬಂದಿವವಿ
ನಾವನು ಸ್ವಲ್ಪ ನಗಡದಗಿದಲ್ಲಬರು ಹಂಗಗೆಸಿಂದ ಸ್ವಲ್ಪ ಸುಸ್ತಾದಂಗ ಆಗ್ತರಿಬ್ರರು ಅಂದ್ರನು ಅಮ್ಮ ಹೊಲ್ಕೋಗಂತಂದಿದ್ರ ಹೊಲ್ಕೊಂತಬರು
ನಾವವು ಈಗ ಹೋಬೇಕ್ರ ಈ ಹೊಲ್ದದಲ್ಲಿ ಇರ್ಬಿಡ್ಬೇಕು
ಏನ್ ಮಾಡ್ತೇನೆ ನಿಮ್ದ ಏನಿದೆ ಬ್ರೋ ಏನ್ ಬಿತ್ತಿದಲ್ಲ
ನಾವು ಹತ್ತಿ ಶಂಗ ಬಿತ್ತಬ್ರ
ಹೌದಾ ಬ್ರೋ ಯಾಕೆ ಬ್ರೋ ಇ ಇವಾಗ ಮಳೆ ಎಲ್ಲ ಏನಿಲ್ಲ ಇವಾಗ ಹೆಂಗ್ ಮಾಡೋದು ಬ್ರೋ
ಇವತ್ತು ಬರ್ತಂತ ಬ್ರೋ ಇವತ್ತು ಗ ನಮ್ಮ ದೇವ್ರ ಹೇಳಿದ್ರು ಬ್ರೋ ನಮ್ ಗುರಜ ಅಂತ ಅವ್ನಿಗೆ ಬರ್ತಿದ್ಯಾರ
ಅವನ್ ನಾಳೆ ಬರ್ತ ಅಂತ ಹೇಳಿದಾರ
ಅಲ್ಲ ಬ್ರೋ ಇವತ್ತು ಬ ಬರ್ತನ್ಂದಾರ ಬ್ರೋ
ಕರ ಕರ ಬ್ರೋ
ಹೂ ಬ್ರೋ ಕರಕರ ನೇ
ಹೌದಾ ಬ್ರೋ ನಮ್ಮೂರಲ್ಲಲ್ಲಿ ಇವತ್ತು ಆಲ್ ಹಾಲು ತುಂಬಿಸಿಕೊಂಡು ಬರಕ್ಕೆ ಹೋಗಿದ್ದಾರೆ ಬ್ರೋ
ಹೌದ ಬ್ರೋ ನೀವ್ ಹೋಗಿಲ್ಲ ಬ್ರೋ
ಹಾ ಹೌದು ಬ್ರೋ ನಾವು ಊರಲ್ಲೇ ಇದೀವಿ ಬ್ರೋ ನಾವವು ಇದ ನಾವ್ ಜಾತಿಗೆರಲ್ಲ ನಮ್ದು
ಹೌದಾ ಬ್ರೋ ಹ
ಬ್ರೋ ನೀವು ಅಲ್ಲಿ ನೀವ ಇದ್ರ ಫಂಕ್ಷನ್ ನಾನು ಇದ್ದೀನಿ ಯಾಜಗಿರಿಲ್ಲಿ
ಹೋ ಬ್ರೋ ನಿಮ್ಮೂರಲ್ಲಿ ವೈರು ಬ್ರೋ ಅಲ್ಲಿತಾನ ಬಿಟ್ಟ ಬರಕ್ಕೆ
ಹ ಬ್ರೋ ಹೋಗಿದ್ದೇ ಬ್ರ ನಾವನು
ರ ಹ ಹಲೋ ಬ್ರೋ ಏನ್ ಮಾಡ್ತಾ ಇದ್ದೀರಾ ಇವಾಗ
ಏನಿಲ್ಲ ಬ್ರೋ ಸುಮ್ಮನೆ ಕೂತಿದೀವಿ ಸುಮ್ನೆ ಕುಂತಿದೀವಿ ಬ್ರೋ
ಹೌದಾ ಬ್ರೋ ಊಟ ಇವಾಗ ಎಲ್ಲಿಗೆ ಹೋಗ್ಬೇಕು ಬ್ರೋ
ಹೊಲ್ಕೋಗಕ್ಬ್ರ ಹಂಗೆ ಹೊಂಟಿದಿ ಸುಮ್ನೆ ಕುತ್ ಕುತ್ಕಂತ ಹೊಲ್ತ ಕುಂತ
ಬ್ರೋ ನಾನು ಇಲ್ಲಿ ಆಚೆ ಕಡೆ ನಮ್ ಫ್ರೆಂಡ್ ಜೊತೆ ಬಂದೆ ಇವಾಗ ಹೊಲ್ಕ್ ಹೋಗಿ ಇವಾಗ್ ತಾನೆ ರೀಚ್ ಆದದೆ ಮನೆಗೆ
ಹೂ ಬ್ರೋ ನೀವು ಹೊಲಕ್ಕೆ
ನಾವ ಬ್ರೋ ಇದು ಅ ತೋಟದಲ್ಲಿ ಇದು ಇದ ಹಾಕಿದ ಇಬ್ರು ಕಾಯಿ ಪಲೆ ಅದು ತ್ತೆ ಅತ್ತೆ ತೊಗರಿ ಅಂತ ಮಾಡಿದಬ್ರು